ಹೆ
ಹೇಳಪಾ ಪರಸ ಆರಾಮಲ್ಲ
ಆರಾಮ್ಪ ನೀನು
ಹ್ಮ್ ನಾವ ಆರಾಮ ಅದಿವಿ ಬಾಳ ದಿವಸಾತ ಬಿಟ್ಟಿದೀಯ
ಪೂ ಊಟ
ಊಟ ಆಯ್ತ ನೋಡ ನಿಮ್ದು
ಊಟಾ ಊ ಆಯ್ತು ನೋಡ
ಊಟ ಆಯ್ತು ನಿಮ್ದು ಇದು ಕಡ್ಲಿ ಇಟ್ಟ ಗೊತ್ತಲ್ಲ
ಹಾ ಗೊತ್ತು ಗೊತ್ತು
ಹ್ಮ್ ಅದಕ್ ಪಲ್ಯ ರೊಟ್ಟಿ ಅನ್ನ ಸಾರು
ಹ ನಾವ್ನ ಇವಾಗ ಚಪಾತಿ ಅಂಡ ಕರಿ ಅನ್ನ ಸಾರ್
ಹೌದಾ
ಹಾ ಹಾಸ್ಟೆಲ್ ಹಾಸ್ಟೆಲ್ ಅಲ್ಲಿದ್ದೀವಿ
ಹ್ಮ ಹೌದಾ ಯಾಕೆ ಹೋಗಿಲಿಲ್ವಾ ಹಬ್ಬಕ್ಕೆ
ಹಬ್ಬಕ್ ಹೋಗ್ಬಕ್ ಮಾಡಿದ್ವಿ ಅದೇಏನ ಇಂಟ್ರೆಸ್ಟ್ ಬರ್ಲಿಲ್ಲ ಮನ್ಸಿಲ್ಲ ಅಂತ ಹೋಲ್
ಹೌದಾ ಮತ್ತ ಬೇರೆ ಕಂಪ್ಯೂಟರ್ ಏನು ಇನ್ನು ಕಂಪ್ಯೂಟರ್ ಒಂದ ಇದೆಯಲ್ಲ ಅ ಹಾಗಾಗಿ ಬಿಟ್ಟಿದೀರಾ
ಹಾ ಕಂಪ್ಯೂಟರ್ ಇದೆ ಅಲ್ಲ ಅದಕ್ಕೆ ಬಿಟ್ಟಿವು
ಹ್ಮ್ ಹ್ಮ್
ನೀವು ಬ ಹೋಗ್ಬೇಕ ಬೆಂಗ್ಗಳೂರ್ಗೆ
ಇನ್ನು ಇ ಫಂಕ್ಷನ್ ಇದೆಯಲ್ಲ ಕ ಹಾಸ್ಟೆಲ್ ನಲ್ಲಿ
ಹಾ ಟ್ವೆಂಟಿ ಏತ್ ಇದೆ ಇದೆ
ಅದೇ ಅದೇ ಇಪ್ಪತ್ತಏಳನೇ ತಾರೀಕು ಇದು ಅ ಮೂರಂ ಕೊನೆ ದಿನ ಮುಗಿಯುತ್ತೆ
ಹೌದಾ
ಇಪ್ಪತ್ತೆಂಟಕ ಅಲ್ಲಿ ಹಾಸ್ಟೆಲ್ಗೆ ಬಂದ್ಬಿಟ್ಟು ಸೆಲೆಬ್ರೇಷನ್ ಮಾಡಿ ಹೋಗುದು
ಹೌದಾ ವಿಕಾಸ ಎಲ್ಲ ಅದನ್ ವಿಕಾಸ್
ವಿಕಾಸ ಅವ ಅಲ್ಲಿ ಅಲ್ಯ ಆಡ್ಲಿಕ್ಕ ಹೋಗ್ಯನವ
ಹೌದ ನೀವ ಹೋಗಿಲ್ವಾ
ನಾವು ಹೇಗತಾನೆ ಊಟ ಮಾಡದವಿ
ಹೋಬ್ಬಕಾ
ಹೋಗಬಕ್ ಈಗ ಉಂಡುಗಳನೆೇ ಆಡಿದ್ರ ಅದು ಚುಚ್ಚಿದಂಗ ಆಗುತ್ತಲ್ ಒಟ್ಟಿ
ಹಾ ಹೌದೌದು
ಆದ್ರ ಸಂಬಧ ಸ್ವಲ್ಪ ರೆಸ್ಟ್ ಮಾಡುವದ್ರ ಆಯ್ತು
ನಿಮ್ಮೂರಲ್ಲಿ ಕತ್ತಲ್ರತ್ರೆ ಏನೋ ಇವತ್ತು
ಇಲ್ಲ ನಿನ್ನೆ ಆಯ್ತದ ಕತ್ತಲ್ ರಾತ್ರಿ
ಹ್ಮ್ ದಪ್ಪನ ಯಾವಾಗ ಐತಿ ನಿಮ್ಮ್ವರ
ನಮ್ಮ ಊರಗ ಇಪ್ಪತ್ತಏಳನೇ ತಾರೀಕ ಇದೆ
ಇಪ್ಪತೋಳಕ ಇದೆಯೆ
ಹ್ಮ
ಮತ್ತೆ ಸಮಾಚಾರ ಬೆಂಗ್ಗಳೂರಿಗೆ ಯಾವಾಗ ಹೋಗ್ಬೇಕು ಬೆಂಗ್ಗಳೂರ್
ಹ್ಮ್ ಹೋಗ್ಬೇಕು ಅದು
ನೌದಾ
ನಿನ ಏನೋ ಇನ್ಸಿಡೆಂಟ್ ಆಯ್ತಂತ ಹೇಳಿದ್ರ
ಹಾ ಅದೇ ಒಂದು ಇಲ್ಲಿ ಗೋಪಾಲಣ್ಣ ಅಂತಿದ್ದ ಡೆತ್ ಆಗೇನಾ
ಹೌದಾ ನೀವ ಆಡ್ಬೇಕಾದ್ರೆ ಮೊನ್ನೆ ಬಂದ್ ಕುಂತಿದ್ನಲ್ಲ ಅವ್ನ
ಹಾ
ಅದೇ ಅದೇ ಅದೇ ಅದು ವೈಟ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಹಾಕೊ್ದು ಸ್ವಲ್ಪ ಕುಳ್ಕಿತನ ಅವನ್ ಅಲ್ಲ
ಹಾ ತಲಿ ಬಳಸಿದ್ನಲ್ಲ
ಪೂರಾ ಬೋಳಸಿದ್ನಾ
ಕೂಲ್ ಎಲ್ಲ ಬೋಸಿದ್ನ ಅಷ್ಟೇಏನ್ ಇದಿದ್ದಲ್ಲಾ ನಮ್ಮ್ ಮನೇಲಿ ಏನ ಅಂದ್ರ ಅಂತ ಮರ ಹಾ ರಡಿಸೈಡ್ ಮಾಡ್ಕಬಊಟ
ಏನ ಏನಾದ್ರೂ ಲೆಟ್ರಿಕ್ಟರ್ ಬಾರದ
ಅಂಗೇನೆ ಎಲ್ಲ ಹ ಮಾಡ್ಕೊಂಡ್ಬಿಟ್ಟಾನ ನಾ
ಹಾ ಹೌದಾ
ಹಾ
ಹಾ ಹಾ ಆ ಮಾಡ್ಕೊಳ್ಬಾರ್ದು ಮನೆ ಏನಾದ್ರರು ಇದ್ರೆ ಮನೆಯಲ್ಲೇ ಬಗೆಹರ್ಸ್ಕೊಂಡ್ರ
ಎಂಗನ್ ಮರಮ್ಮ ಮ ಏನ ಅವ್ರ ಡ್ಯಾಡಿ ಏನೋ ಅಂದನಂತ ಅವ್ರ ಪಪ್ಪಾ
ಹ್ಮ್
ಅವ್ರ ಪಪ್ಪ ಅಂದನಂತ ಅದಕ್ಕೆ ಸೂಸೈಡ್ ಮಾಡ್ಕೊಂಡ್ ಬಿಟ್ಟಾನ
ಹೌದಾ
ಹಾ
ಹ ಅವನ್ಗೆೇಜ್ ಎಷ್ಟ ಇರ್ಬೋದು ಅಮೃತ್ ಅವನು ಮೊನ್ನೆ ಎಕ್ಸಾಮ್ ಆಗಿತ್ತ ಮೊನ್ನೆ ಎಕ್ಸಾಮ್ ಹೋಗಿತ್ತಲ್ಲ ಹಾಗಾಗಿ ಊರ್ಬನ ಹ್ಮ
ಹ ನಿಮ ನಿಮ್ದೆವಾಗ ಆಯ್ತು
ನಮ್ದು ನಮ್ದು ನಿಮ್ಮೆ ಆಯ್ತು
ಹೌ ವಿಕಾಸದೆ
ವಿಕಾಸದ ನಿನ್ನೊಂದಿದೆ
ಹೌದ ಟ್ವೆಂಟಿ ಸೆವೆನ
ಹ್ಮ್ ಟ್ವೆಂಟಿ ಸೆವೆನ್ ಗಿದ್ದ
ಹದಾ ಹೋಗ್ ಬರ್ತಾರಾ ಅಷ್ಟಂದ ನಾನು ರಣ್ಣ ಇದೇ
ಹೌದಾ
ಹಾ ಯಾವಾಗ್ ಬರ್ತೀರ ಹಾಸ್ಟೆಲ್ಗೆ
ಬರ್ತ ಇಪ್ಪತ್ತೇಳಳನೇ ತಾರೀಕು
ಇಪ್ಪತ್ತ ಏಳನೇ ತಾರೀಕಾ
ಹಾ
ತ್ತನ ಅಲಯ ಅಬ್ಬ ವಜ್ಜಿಅದ ಉಊರಾಗ
ಹ ಇದು
ಹೌದಾ ಮತ್ತೆ ಏನ್ ಮುಂದ ಎಜುಕೇಶನ್ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ
ಎಜ ಅದ ಗರಿ
ಹಾ
ಆ ಡಿಗ್ರಿ ಅಂತರು ಮುಗೀತು
ಹಾ ಮತ್ತೆ ಮುಂದೆ
ಹ
ಮುಂದೆ ಮುಂದೆ ಏನ್ ಮಾಡ್ಬೇಕ ಅನ್ಕೊಂಡಿದ್ದಾರೆ
ನಂದೆ ಏನಪ್ಪಾ ಅದೇ ಕಂಪಗೆ ಹೋಗೋದು
ಹೌದಾ ಬೆಂಗಳೂರು ಏನ ಕಂಪನಿ ಕೆಲ್ಸ ಮಾಡ್ತೀರಂತ
ಹ್ಮ್
ಅದೇ ಹೇಳಿದ್ದು ವಿಕಾಸ ಅದೇ ಕೇಳಿದೆ ನಿಮ
ಹೌದಾ
ಹಾ ಬೆಂಗ್ಗಳೂರಲ್ಲಿ ಏನ ಕಂಪನಿ ಹತ್ರ ಇದ್ದಾರಂತ
ದವು ದೇವು
ಹ್ಮ್ ದೇವ ಊರಿಗೆಗ್ ಹೋಗನ್ ದೇವ್ಣ
ಹೌದ ಅವ್ರಗನ್ನ
ಹಾ ಇವತ್ತು ಊರಿವಾಯನ ಸಂಜೆ
ಬಕ್ಕರ್ ಹೆಂಗಗೆ ಆ್ಯಚ್ಗೆದಕರಿ ಹ್ಬ ಬಿಟ್ಟು ನಾನ
ಹಾ ಇವತ್ತು ಹನಾ ಮರ್ತ ಇಪ್ಪತ್ತೋಳು ಬತಾನ
ಹೌದಾ
ಹ್ಮ್
ಹಾ ಹಾ ಹಾ
ಮತ್ತೆ ಏನ್ ಸಮಾಚಾರ ನಿಮ್ದು
ಯಾವ ನೀವ್ ಎಲ್ಲಿಗ್ ಹೋಗ್ಬೇಕು ಎಕ್ಸಾಮ್
ಕಂಪ್ಯೂಟರ್ ಮುಗಸಿ ನೋಡ್ಬೇಕು ಓದಕ್ ಹಗಕು ಇಲ್ಲಾಂದ್ರೆ ನೋಡ್ಬೇಕು
ಅಲ್ಲಿ ಎಲ್ಲಿ ಹೋಗ್ಬೇಕಂತ ಮಾಡಿದೀರ
ಬಿಜಾಪುರ ಇಲ್ಲ ಧಾರವಾಡ
ಹೌದಾ
ಹಾ
ಇದು ಪೀ ಮೊನ್ನೆ ಪೀಸ ಬಿಟ್ಟಿದ್ರಲ್ಲ ಹಾಕಿದ ಕಣ
ಹಾ ಪೀಸ್ ಯ ಆಗಿ ದಿನ
ಹ್ಮ್ ಹ್ಮ್ ನಿಮ್ದ ಗದ್ದೆ ಅಷ್ಟೇ ಇದೆ
ಹಾ
ನಿಮ್ ಗದ್ದೆ ಗದ್ದೆ ಎಷ್ಟಿದೆ
ನಮ್ದು ಗದ್ದೆ ಮಾಡಲ್ಲ ಅವು
ಹೌದಾ
ಹಾ
ಹ್ಮ್ ಹ್ಮ್
ನೀವು ಮಾಡ್ತೀರಾ
ನಾ ಮಾಡ್ತೇವಿ ಈಗ ಮಾಡಲ್ಲ ಈಗ ಬೇರವ್ರ ಯಾಕ
ಹೌ ಮತ್ತೆ ಮಳೆ ಆಗೇತಾ
ಹೌದ್ ಇವತ್ ಬಂತು ಇಷ್ಟೋತ್ತರ್ಗು ಬಂದು ಹಂಗ ಹೇಳ ಬೆಳಿಗ್ಗೆಯಿಂದ ಇಷ್ಟೊತ್ತು ತನಕ ಬಂದಿದೆ ಮಳೆ ಹಾ
ಬೆಳಿಗ್ಗೆ ಬಂದಯ್ತಾ
ಬೆಳಿಗ್ಗೆ ಒನ್ ಅವರ್ ಬಿಟ್ಕೊಂಡು ಬಂತು ಮತ್ತೆ ಸ ಮ ಹದಿನಂ ಹದಿನೆಂು ಸಮಾರನು ಬಂತು ಮತ್ತೆ ಈಗ ಮಳೆ ಬಂದು ಈಗ ನಿಂತಿದೆ ಅಷ್ಟೇ
ಹೌದಾ ಇಲ್ಲಿನ ಮರ ಬಂದೈತ ಜೋರು
ಆ
ಇಲ್ಲಿನ ಮಳೆ ಆದೈತಿ
ಹ್ಮ
ಮತ್ತೇ ಏನ್ ಹಲ ಎಡಕ್ ಹೋಗ್ಬೇಕ
ಹ್ಮ್
ಇನಾ
ಹ್ಮ ಹ್ಮ ಅಲೋ
ನೀವೇನ್ ಗದ್ದೆ ಮಾಡ್ತಾರ ಏನ ಹತ್ತಿನ
ನಮ್ದು ಹತ್ತಿ
ಅತೇನಾ
ಹ್ಮ ಹ್ಮ
ಎಷ್ಟು ಎಕರೆ ಮಾಡ್ತೀರಾ
ಹಾ
ಎಷ್ಟ ಎಕ್ರ ಮಾಡ್ತೇ ರಾತ್ರಿ
ನೂರ ಎಕರೆ
ಹಾ
ಮೂರ ಎಕರೆ
ಹೌದಾ ಈಗ ಮಳೆ ಬಂದೈತಿ ಹತ್ತಿನ ಚಲೋ ಬರ್ತದೆ ಈಗ ಹಾ
ನು
ಇವತ್ ಮಳೆ ಬಂದೈ್ತಲ್ಲಾ ಅತ್ತಿ ಈಗ ಗೊಬ್ಬರ ಆಗ್ಬೇ
ಹಾ ಇನ್ನೂ ಇಲ್ಲ ಈಗ ಸತ್ಯ ಸತ್ಯ ಹಾ ಹ
ಮತ್ತೆ
ಮತ್ತೆ ಹೇಳ್ಬೇಕು
ಹೌದಾ ಕಬಡ್ಡಿ ಆಡ್ತೀರಂತೆಲ್ಲ ಕಬಡ್ಡಿ ಎಲ್ಲಿ ಇಲ್ವಾ
ಅದೇ ಇದೆ ಒಂದೇ ತಾರೀಕು ಕೆಂಬಲ್ಲಿ ಇದೆ
ತಂಬ ಹತ್ರ ಎಷ್ಟ್ ಪ್ರೈಸ್ ಎಷ್ಟ ಆಯ್ತು ಫಸ್ಟ್
ಪ್ರೈಸ್ ಇನ್ನುೂ ಫಿಕ್ಸ್ ಮಾಡಿಲ್ಲ ಅಂತ ಹದ್ನೈದು ಸಾವಿರದ ಏನ ಐತೆ ಅಂತ ಹೇಳಿದ್ರು
ಹೌದಾ ಹದ್ನೈದು ಸಾವಿರ ಹಾ ಹೋಗ್ಬೇಕ.
ಹೋಗ್ಬೇಕು.
ಹಾ. ನಾವ ನೋಡಕ್ ಬರ್ಬೇಕಕ್ ಮಾಡೀವಿ ಹೆಂಗ ಆತದ ಏನೋ.
ಹೌದಾ. ಆಯ್ತತೋಳ ಅಮಲ ಕಾಲ್
ಹಾ ಸರಿ.
ಸರಿ.
ಹ